ಹಲೋ ಏನ್ ನಡೆದಪ್ಪ ಏನ್ ನಡೆದದ. ಹಾ ನ ಊರಲ್ಲಿ ತಾವೆಲ್ಲಿ ಇದ್ದೀರಾ. ತಾವ್ ಎಲ್ಲಿದಿರಾ. ಹಾ ನಾನು ಇವಾಗ ಜಸ್ಟ್ ಈವಾಗ ಜಸ್ಟ್ ರೀಚ್ ಆದ್ವಿ ನಾನು ಈಗ ಜಸ್ಟ್ ರೀಚ್ ಆದ್ವಿ ಇಲ್ಲ ಔಟ್ ಸೈಡ್ ಇದೀನಿ ತಾವು ಹಾ ಏನ್ ಬಟ್ಟೆ ತಗೊಂಡ್ ಇದ್ದೀರಾ.
ಹೇ ಇಲ್ಲ್ ಕಣ್ರೀ ಅದು ಲೇಟ್ ಆಯ್ತು ಬರೋಕೆ. ಈವನಿಂಗ್ ಆಯ್ತಲ್ಲ.
ಯಾಕೆ ಹೌದಾ ಹೌದೌದು ಬೇರೆ ಊರಿಗೆ ಹೋಗಿದ್ರಂತಲ್ಲ.
ಹೌದೌದು ದೇವ್ದುರ್ಗ ಹೋಗಿದ್ವಿ ತೊಂತ ಅಲ್ಲಿ ಅಲ್ಲಿ ಕೋಷ್ಟು ಮತ್ತು ಅದು ಪೋಲೋ ಯು ಎಸ್ ಪೋಲೋ ಪೋಲೋರಾ ರಾಲೆನ್ಸ್ ಅಂತ ಬರುತ್ತೆ ತ್ತಲ ಅದು ಬ್ರ್ಯಾಂಡ್ ನೇಮ್ಸ್
ಹಾ ಹೌದು
ಅದು ಚೀಪ್ ರೇಟ್ ಅಲ್ಲಿ ಚೆನ್ನಾಗಿ ಸಿಗತ್ತಂತ ಹೋಗಿದ್ವಿ ಬಟ್ ನಾವು ಎಂಟು ಜನ ಇದೀವಪ್ಪಾ
ಹಾ ಹೌದು ಹೌದೌದು ಯಾಕಂದ್ರೆ ಸೇಮ್ ಕಲರ್ ಹಾಕ್ತಾರಲ್ಲ ಹ್ಮ
ಕೇಳಿದಿವಿ ಬಟ್ ಆ ಬ್ರ್ಯಾಂಡ್ ಲ್ಲಿ ಒಂದೇ ಕಲರ್ ಸಿಗಲ್ದಿಲ್ಲಪ್ಪ ಅಂತ್ ದ್ರೆ ಅಂದ್ರೆ ವೇಟ್ ಮಾಡ್ತ್ ತೀವಿ
ಯಾಕಂದ್ರೆ ಅವನು ನಾನು ನೋಡಿದ್ದೆ ನಾನ್ ಕೂಡ ನೋಡಿದ್ದೆ ಅಲ್ಲಿ ಕ್ವಾಲಿಟಿ ಕೂಡ ಅಷ್ಟೊಂದು ಇದಿಲ್ಲ
ಹೌದೌದು ಕ್ವಾಲಿಟಿ ಚೆನ್ನಾಗಿಲ್ವಾ ಹಲೋ
ಬೆಸ್ಟ್ ಕ್ವಾಲಿಟಿ ನಮ್ ಶಾಪುರ್ದಲ್ಲಿ ಸಿಗುತ್ತೆ
ಹೌದು ಯಾವ ಅಂಗಡಿ
ಹ್ಮ ಹಾ ಶಾಪುರ ಅಲ್ಲಿ ಎಫ್ ಅಂಡ್ ಎಫ್ ಆ ಮತ್ತೆ ಜೋಲೇ
ಹಾ ಹಾ ಮತ್ತೆ ಇನ್ನು ಹಲವಾರು ಇನ್ನು ಹ್ಮ್ ಅದೇ ನಾಕ್ನೂರ ಐವತ್ತು ನಾಕ್ನೂರ ಐವತ್ತು ಐದನೂರು ಆರ್ನೂರು ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ಇದೆ ನಮ್ಮ ಶಾಪುರ್ದಲ್ಲಿ ಸುತ್ತಮುತ್ತಳ್ಳಿಯಿಂದ ಬಂದ್ ಹಾ ಹೌದು
ಮತ್ತ್ ನಾವು ಸುಮ್ನೆ ಅಲ್ಲಿಗ್ ಹೋಗಿದೀವಿ ನೋಡ್ರಿ ಪೆಟ್ರೋಲ್ ಹಾಕೊಂಡ್ ಹೋಗಿ ಎರ್ಡ್ನೂರ್ ರೂಪಾಯಿ ಪೆಟ್ರೋಲ್ ಹಾಕೊಂಡ್ ಹೋಗಿದಿವಿ
ಹೌದು ನಾನ್ ಕೂಡ ಮೊನ್ನೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗಿದ್ದೆ ಆದ್ರೆ ಬೆ ಬೆಸ್ಟ್ ಕ್ವಾಲಿಟಿ ಸಿಕ್ಕೇ ಇಲ್ಲ ಇಲ್ಲಿ ಯಾಕಂದ್ರೇ ನನ್ ಫ್ರೆಂಡ್ ಹೇಳಿದ್ದ ಅಲ್ಲಿ ಹೋಗಿದ್ದೆ ಅವು ಕ್ವಾಲ್ಟಿಟಿ ಗಿಲ್ಟ್ ಟಿ ನೋಡಿದ್ರೆ ಸರಿಯಾಗಿ ಅನ್ಸಿಲ್ಲ ಅದಕೆ ಮತ್ತೆ ವಾಪಸ್ ಬಂದೆ ನಾನು ಅಲ್ಲೇ ನಾಷ್ಟ ಮಾಡ್ಕೊಂಡು ಹ ನೀವ ಏನ್ ಮಾಡಿದೀರ
ನಾನು ಅದೇ ಎರಡು ಶಾಪ್ ತಿರುಗಾಡ್ದ ಬಟ್ ಅವರು ತರಿಸಿ ಕೊಡದ ಆಗಲ್ಲಪ್ಪ ಇದ್ರಾಗ ಅಂತ ಹೇಳಿದ್ರು ಮತ್ತ ಏನ್ ಮಾಡಕ್ ಆಗಲ್ವಲ್ಲ ನಮ್ಮ ಲೋಕಲ್ ಅಲ್ಲಿ ಯಾವದಾದ್ರರು ಅಂದ್ರೆ ನಾವು ಫ್ರೆಸ್ ಎಲ್ಲಾರು ಹೋಗಿದ ಇದು ಈಗ ಒಬ್ಬರು ಬಿಟ್ಟು ಒಬ್ಬರು ತೊಗೊಕ್ಕಾಗಲ್ಲ ಒಂದೇ ಕಲರ್ ಬೇಕಂತ ಯಾಕಂದ್ರ ಇದೆಯಲ್ಲ ಎಲ್ಲರೂ ಒಂದೇ ಕಲರ್ ಆಗ್ತಾರೆ ನಾನು ಅದೇ ಹಾಕೊಂಡ್ ಅಂತ ಹೋಗಿದ್ವಿ ಬಟ್ ಅಲ್ಲಿ ಸಿಗ್ಲಿಲ್ಲ ಹಂಗೆ ಕಾಲಿ ಕಲ್ಲ ವಾಪಸ್ ಬಂದ್ ಇ
ಹೌದು ಯಾಕಂದ್ರೆ ಈಗ ಬಟ್ಟೆಗಳ ಸೇಮ್ ಕಲರ್ ತಗಬೇಕು ಯಾಂದ್ರೆ ಯಾಕಂದ್ರೆ ಹೊಲಗೆ ಒಂದು ರೇ ರೆಡ್ಮೀಟ್ ಅಂದ್ರೆ ಸಿಗಲ್ಲ ಸೇಮ್ ಕಲರ್ ಸಿಗ ತಗೋಬೇಕಂದ್ರೆ ಒಂದು ಎಮ ಎಕ್ಸ್ಲ್ ಎಲ್ಲು ಎಸ್ ಈ ತರ ಟೈಪ್ ನಲ್ಲಿ ಸಿಗುತ್ತೆ ಸೈಜ್ಗಳು ಹಾ ಯಾಕಂದ್ರೆ ಈ ಹೊಲ್ಸ ಬೇಕಾಗುತ್ತೆ ನೀವು ತಗೊಂಡ್ ಖಾದಿ ಬಟ್ಟಿ ತಗೊಂಡು
ಎಲ್ಲ ಸಾರ್ ಇವಾಗ ಅಷ್ಟು ಟೈಮ್ ಇಲ್ವಲ್ಲ ಇನ್ನು ಫೋರ್ ಟು ಫೈವ್ ಡೇಸ್ ಇದೆ ಇವಾಗ ಒಲದೆಲ್ಲ ಫುಲ್ಲ ಬೇಡಿಕೆ ಜಾಸ್ತಿ ಇದೆ ಟೇಲರ್ಗಳಿಗೆಲ್ಲ ಅಮೌಂಟ್ ಎಲ್ಲ ಜಾಸ್ತಿ ಕೇಳ್ತವ್ರೆ
ನಾವು ಆದರ್ಶ ಎರಡು ನೂರ ಐವತ್ತಿತ್ತು ಈಗ ನಾ ಡ ನಾಕನೂರ ಐವತ್ತು
ಏನು ಏನು ಹಾ ಜಾಸ್ತಿ ಅದ್ರಾಗ ಇವಾಗ ಮತ್ತ ದಿನಗಳ ಕಡಿಮೆ ಇದಾವಲ್ಲ ಡಿಮ್ಯಾಂಡ್ ಜಾಸ್ತಿ ಮ ಆಗುತ್ತಾ ಆರ್ನೂರ್ ಕೊಡು ಏಳರು ಕೊಡು ಅಂತಾರೆ ಮತ್ತೆ
ಹೌದು ಹೌದು ನಾನ್ ಕೂಡ ಕೇಳಿದೆೆ ನಿನ್ನೇನು ಹೋಗಿ ಕೇಳಿದೆ ಜಾಸ್ತಿ ತಿದ್ದಾರೆ ಅದೇ ರೇಟ್ ಅಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಶರ್ಟ್ ತೋಗಬಹುದು ನಾವವು ರೆಡ್ ಮಟ್ ಹಾ ಅದಕ್ಕೆ ನಾನ್ ಕೂಡ ಯೋಚನೆ ಮಾಡಿದೆ ಬೇಡ ವಡ ಗುರ್ಜಾಸ್ತಿ ಹೇಳ್ತ ಇದಾರೆ ರೇಟ್ ಬಟ್ಟೆಳ್ಳೆ ನಾನೇ ಹೋಗ ನಮ್ ಫ್ರೆಂಡ್ ಜೊತೆ ನಿ್ ಜೊತೆ ಹೋಗಿ ಹೋಗ್ಬ ಹ ಹೌದು ಹಾಗೆ ಮಾಡ್ಬೇಕು ಯಾಕಂದ್ರೆ ಈಗ ಅವರು ಪ್ರೈಸ್ ಜಾಸ್ತಿ ಕೇಳ್ತಾರ ಅದಕ್ಕೆ ನಮ್ಗೆ ಅಮೌಂಟ್ ಕೂಡ ಇಲ್ಲ ನಮ್ಮ ಹತ್ರ ಮಳೆ ಬಳೆ ಕೊಡಪ್ಪಂತಲ್ಲ ಕೆಲ್ಸ ಕೂಡ ಇಲ್ಲ ಅದಕ್ಕೆನ್ ತಮ್ಮ್ ಕಡೆ ಏನ್ ಮಾಡ ಿದ್ರ
ನಮ್ದು ಏನಲ್ರು ಇವಾಗ ಹೋಗಿ ಬಂದಿ ಯಾಕಂದ್ರೆ ಟು ಸೈಡ್ ನಾನ ಡೈವ್ ಮಾಡಿದ್ದೀಿ ಬೈಕ್ ಕಾ
ಹೌದೌದೌದು
ಜಾಸ್ತಿ ಸುಸ್ತ ಸುಸ್ ಗತಾಯ್ತು ಬಂದ್ ಮಲ್ಕೊಂಡಿದ್ನಿ ಈಗ ಅದೇ ನ ಮನೇಲಿ ಇದರಾ ಅಲ್ಲ ಇದೀರ ಅಂತ ನಿಮ್ಗೆ ಎಟಲ್ ಮಣಿಯೂರ್
ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೋಬೇಕು
ಇಲ್ಲ ಸರ್ ಆ ಕಡೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಇವಾಗ ಆಲ್ಮೋಸ್ಟ್ ಮೂರು ಮೂರವರೆ ಕಿಲೋಮೀಟರ್ ಇದೆ ಶಾಪುರು ಕಡೆ ನಮ್ಗೆ ಹಾಸ್ಟೆಲ್ ಇಂದ ಇವಾಗ ಹೋಗಿ ಬರಕ್ ಮತ್ತೆ ಸುಸ್ತ ಆಗುತ್ತೆ ಹೋಗಕ್ ಆಗೋದಿಲ್ಲ ನಮ್ ಫ್ರೆಂಡ್ಸ್ ಅಲ್ಲೇ ಹೋಗಿದಿದ್ದಾರೆ ಹೊರ ಮಾಡ್ತಾವ್ರೆ ಮೆಡಿಕಲ್ ಅಲ್ಲಿ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕು ಬರ ತಂತ
ಹೌದ್ರಿ ಅಷ್ಟೇ ಮಾಡಿ ನೋಡಮ್ಮ ನಾನ್ ಕೂಡ ಬರ್ತನ್ೀ ನಿಮ್ ಜೊತೆ ಮತ್ತ ಬಟ್ಟೆ ತಗೊಳಕ್ಕೆೆ ನ್ ನಾಳೆ ನಾಡದಲ್ಲಿ ಹ ನಾಳೆ ನಾಡದಲ್ಲಿ ತಗೋದ್ರೆ ಇದ್ದ ಆಯ್ತಾ
ಒಂದ್ ನಾಲ್ಕೈದು್ ಅಂಗಡಿ ತಿರ್ಗಿ ಅಡಿಗೆಿಂದ ತಗೊಳ್ಳಳೋಣ ಯಾವ್ದ ಚೆನ್ನಾಗಿರುತ್ತೆ ಅಲ್ಲಿ ಹ ದುಡ್ಬೇಕಾದ್ರೆ ಹೆಚ್ಚಿಗೆ ಕೊಟ್ರ ಪರವಾಗಿಲ್ಲ
ಹಾ ಪಾಲಿಟಿಕ್ಸ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಉಡೋದು ಬರೋದು ಹಬ್ಬ ಒಂದ ದಿವಸಲಲ್ಲ ವರ್ಷಿನಲ್ಲಿ ಅದಕ್ಕೆ ನಾು ಕೂಡ ಕೇಳ ಶರ್ಟ್ ತೊಂದ್ರೆ ಆಯತ ಪ್ಯಾಂಟ್ ಚಲೋ ಕಂಡ ಅಂದ್ರೆ ಪ್ಯಾಂಟ್ ಕೂಡ ತಗೋಣ ಆಯ್ತಾ
ಶರ್ಟ್ ಅಂದ್ರೆ ಆಲ್ಮೋಸ್ಟ್ ಒಂದು್ ಐದನೂರ್ ಇಲ್ಲ ಆ
ಹಾ ಹೌದು ಇದು ಪ್ಯಾಂಟ್ ಅಂದ್ರೆ ಆರ್ನೂರು ಐವತ್ತು ಏಳ್ನೂರು ಅಂತಾರೆ ಸಮ್ ಆರ್ನೂರ ಐವತ್ತಿಗೆ ಅಂದ್ರೆ ಪ್ಯಾಂಟ್ ಕೂಡ ತಗೋಣ ಆಯ್ತಾ
ಏನು ಶರ್ಟ್ ಪ್ಲೇನ್ ತಗೋಲಾಣ್ವ ಚೆಕ್
ಪ್ಯಾಂಟ್ ಪ್ಯಾಂಟ್ನಾ
ಇಲ್ಲ ಶರ್ಟು
ಪ್ಲೇನ್ಲ್ಲಿ ತಗೋದ್ರೆ ಆಯ್ತು
ಪ್ಲೇನ ಚೆನ್ನಾಗಿರುತ್ತೆ ಫಾರ್ಮುಲಾ ಹಾಕೊಂಡ್ ಎಲ್ಲ ಇ ನಾಳೆ ಫಂಕ್ಷನ್ ಅಲ್ಲಿ ಹ ಪರ್ಸನಲ್ ಪರ್ಸನಲ್ ಯೂಸ ನೀವು ಪರ್ಸನಲ್ ಕೂಡ ಯೂಸ್ ಆಗುತ್ತೆ ಪ್ರೊಫೆಷನಲ್ ನಲಿಗೂ ಯೂಸ್ ಆಗುತ್ತೆ
ಹಾ ಯೂಸ್ ಆಗುತ್ತಾ ಈಗ ನಾವ್ ಏನಾದ್ರೂ ವರ್ಕ್ ಗಿರ್ಕ್ ಹೋದ್ರೆ ಬಟ್ಟೆ ಕೂಡ ಹಾಕೊಂಡ ಇಷ್ಟ ಹೋಗ್ಬೋದು ನಾವು
ಹೌದೌದು ಇವಾಗಲ್ಲಾ ಫಾರ್ಮುಲಾ ಜಾಸ್ತಿ ಉಡ್ತವ್ರೆ
ಹಾ ಹೌದು
ಕತ್ತಾಗಿರುತ್ತೆ
ಸಖತಾಗಿರುತ್ತೆ ಇಂಶರ್ಟ್ ಮಾಡ್ಕೊಂಡ ಕೂಡ ನಾವು ಬ್ಯಾಂಕ್ಲ್ಲಿ ಎಲ್ಲಿರೋದ್ರ ಕೆಲಸ ಮಾಡಿದ್ರೆ ಅದು ಕೂಡ ಹಾಕೋ
ಹೌದು ಇವಾಗ ನೀವು ನೆಕ್ಸ್ಟ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಂತಿದ್ರ ಅದಕ್ಕೆಲ್ಲ
ಹಾ ಯೂಸ್ ಆಗುತ್ತೆ ನಾನ್ ಕೇಳಿದ್ದಿದೆ ಮೊನ್ನೆ ರೆಸ್ಯೂಮ್ ಮಾಡಸಿ ರೆಸ್ಯೂಮ್ ಮಾಡ್ಸ ಎಷ್ಟು ಮುಟ್ಟ ಆಫೀಸ್ ನಲ್ಲಿ ಕೆಲ್ಸ ಇದೆ ಬನ್ನಿ ಅಂತ ಹೇಳಿದ್ರರು ಸರ್ ಅಲ್ಲಿ ಜಾಯಿನ್ ಆಗ್ಬೇಕು ನಾನು ಒಂದು ಹೌದ್ರದ್ರೆ ಈ ಮೊರಂ ಇದಿಯಲ್ಲ ಮೊರಂ ಕೂಡ ಆಯ್ತ ಅಂದ್ರೆನ ಜಾಯಿನ್ ಆಗಬೇಕ ಅಂತ ಪ್ಲಾನಿಂಗ್ ಹಾಕದಿನಿ ಹ ನೀವು ರೇಸುಮೆ ರೆಡಿ ಮಾಡಿ ಕೊಡ್ತೀರಾ ನನ್ಗೆ
ನಮ್ದು ನಾವು ಇವಾಗ ಸ್ವಲ್ಪ ಬ್ಯಿಸಿ ಇದೀವಿ ಸರ್
ಹೌದ ಸರಿ ಆಯ್ತು ನೀ ಖಾಲಿ ಇದ್ದಾಗ ಮಾಡಿಕೊಡಿ ಆಯ್ತಾ ನನ್ಗೆ ಹಂಗೇನಿಲ್ಲ ಪ್ರಾಬ್ಲಮ್ ಇಲ್ಲ.
ಇವಾಗಂತೂ ಇವತ್ತಂತೂ ಆಗೋದಿಲ್ಲ ನಾಳೆ ಬೇಕಾದ್ರೆ ನಾಳೆ ಇವ್ನಿಂಗ್ ಬೇಕ. ಕದ್ರೆ ಏನ್ ಮಾಡಿ ಕೊಟ್ರೆ ನಡೆಯುತ್ತಲ್ಲ.
ಆಯ್ತ್ ನಡೆಯುತ್ತೆ ಹಾಗೇನಿಲ್ಲ.
ಹಾ ಕಳ್ಸ್ಕೊಡಿ ಹಂಗಂದ್ರೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ವಾಟ್ಸಪ್ ಮಾಡಿ ನಾನು ಅದ್ನ ಯಾವ ರೀತಿ. ತಿ ಮಾಡ್ಬೇಕ ಅಂತ ನಿಮಗ ಕೇಳ್ತಿನಿ ನಿಮ್ ಅದೇ ತಕರ ನಾನ್ ಮಾಡಿಕೊಡತೀನಿ.
ಆಯ್ತ ಆಯ್ತು ಡಾಕುಮೆಟ್ಸ್ ಹೇಳಿ ನನಗೆ ನಾನು ಕಳಸ್
ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ದ್ ಆಧಾರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಈ ಕಾಮನ್ಸ್ ಅದಲ್ಲ ತಂದೆ ತಾಯಿ ಹೆಸರು ಮತ್ತ ನಿಮ್ ಕ್ವಾಲಿಫಿಕೇಶನ್ ನಿಮ್ ಸ - ಕಿಲ್ಸ್ ಹಾಬೀಸ್. ಸು ಇವೆಲ್ಲ. ಕಳಿಸಕೊಡಿ.
ಜಸ್ಟ್ ಅಂದ್ರೆ ಕಳ್ಸ್ಬೇಕಂದ್ರೆ ಮಾರ್ಕ್ಸ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಒಂದು ಇವೆರಡು ಕಳಸಿದ್ರೆ ನಡೆತಿವ್.
ಹಾ ನೀವ ಏನ್ ಕ್ವಾಲಿಫಿಕೇಶನ್ ಮಾಡಿದೀರಾ ಫುಲ್ ಎಜುಕೇಷನ್. ಡಿಟೈಲ್ಸ್ ಅಂಡ್ ನಿಮ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹೈಟು ವೇಟು ಮತ್ತ. ಮ್ಯಾರಿಡಾ ಅನ್ ಮ್ಯಾರಿಡಾ ಇ ತರ ಎಲ್ಲ ನಗೆ ಕಳ್ಸ್ಕೊಳ್ಬೇಕು ರೆಸ್ಯೂಮ್ ಅಂದ್ರೆ ನಿಮ್ ಪೂರ ಬಯೋಡಾಟ. ಇನ್ನ ಇರಬೇಕ.
ಹೌದೌದೌದು ಸರಿ ಸರಿ ಹಾಕಿ ಕೊಡ್ತೇನೆ ಅಷ್ಟೇ ಮಾಡಿ ನಾನು ಹೇಳ್ತೇನೆ ನೀವು ಅದ್ರ ಪ್ರಕಾರ ನೀವು ಮಾಡಿ
ಹ್ಮ ಇಲ್ಲ ಅಂದ್ರೆ ನೀವ ಒಂದ ಕೆಲ್ಸ ಮಾಡಿ ಸೀದಾ ಕಂಪ್ಯೂಟರ್ ಅಂಗ್ಡಿಗೆ ಹೋಗಿ ಅವರು ಒಂದ್ ಐವತ್ತ ರೂಪಾ ಯಿ ಇಲ್ಲ ನೂರೂಪಯಿ ತೋತಾರೆ ಅದು. ಎಮ್ ಎಸ್ ವರ್ಡ್ ಅಂತ ಇರುತ್ತೆ. ಹ ಎಮ್ಮಸ ವರ್ಡಲ್ಲಿ ಎಲ್ಲಾ ಕಾಲಂಸ್ ಹಾಕಿ. ಕೆ ಹಾ. ಈ ಕಡೆ ಈ ಕಡೆ ಚೆನ್ನಾಗಿ ಟೈಪ್ ಮಾಡಿ. ಮತ್ತು ಸ್ವಲ್ಪ ಡಿಸೈನ್ ಗಿಸೈನ್ ಮಾಡಿ ಹಾಕಿ ಕೊಟ್ಟಬಿಡ್ತಾರೆ ಅದರದನ ಏನ ಒಂದು ಸಾಫ್ಟ್ ಕಾಪಿ ತಗೊಳ್ಳಿ ಒಂದು ಹಾರ್ಡ್ ಕಾಪಿ ತಗೊಳ್ಳಿ ನಿಮ್ ಬೇಕಾದಾಗ
ಹೌದೌದು ಯಾಕಂದ್ರೆ ನನ್ಗೆ ಇಲ್ಲ ಒಂದ ಇಲ್ಲ ನನ್ಗೆ ಒಂದು ಕ್ವಶನ್ ಕಾಡ್ತಾ ಇದೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಅದೇ ಪ್ರಾಬ್ಲಮ್ ಆಗ್ತಾ ಇದ್ರ ನನ್ಗೆ ಹಾ ರಿಜು ಹಿಂಗೆ ಕಂದ್ರೆ ಮಾರ್ಚ್ ಕಾರ್ಡ್ ಕೂಡ ಬಂದಿಲ್ಲ ನ ನನಗೆ. ಡಿಗ್ರಿ ಮಾಡಸ್ತಡು
ಹಾ ಹೌದೌದು ಹೌದು ಹಂಗಾದ್ರೆ ವೇಟ್ ಮಾಡಿ ಎಲ್ಲ ಈಗ ಪ್ರೆಸೆಂಟ್ ಇವಾಗ ಏನ ಇಿದೆ ಅದ್ರಲ್ಲಿ ಮೇಿ ಮಾಡ್ಸ ಆಮೇಲೆ ಮುಂದೆ ಎಡಿಟ್ ಮಾಡಸುವ ಅಂತೆ ಅದು
ಹೌದೌದು ಅದಕ್ಕೆ
ಹ ಅದೇನ್ ದೊಡ್ ಕೆಲ್ಸ ಅಲ್ವಲ್ಲ ಅದೇನ್ ರಜುಮಾನಕ ಕೋರ್ಟ್ ಆಫಿಡವಿಟ್ ಮಾಡಸಂಗಿಲ್ಲ ಏನಿಲ್ಲ ನೀನ್
ಹೌದೌದೌದು ಯ ಯಾಕಂದ್ರೆ ಪ್ರೆಸೆಂಟ್ ಯಾವ್ದಾಗಿರುತ್ತೆ ಅದೇ ಮಾಡಸ್ಬೇಕಾಗುತ್ತೆ
ತಿದ್ದುಪಡಿ ಮಾಡ್ಬೋದು ಹಂಗೇನಿಲ್ಲ
ಸರಿ ಸರಿ ಮಾಡಿ ಅದೇ ನಾಳೆ ನೋಡಣ ಹೋಗ್ತೇನೆ ಹೋಗಿ ಶಾಪರ್ ಕೊಡಿ ಹೋಗಿ ಎಲ್ಲ ಮಾಡತು ಕಂಪ್ಯೂ ಸರಿ ತಿಂಳಿಗೆ ಹತ್ ಸಾವಿರ ಅಂದ ಇರ್ಬೋದು ಬಸ ಅಂದ ನನ್ಗೆ
ಅಂದ್ರೆ ಅಲ್ಲಿ ಎಷ್ಟು ಸ್ಥಾನಗಳು ಕಾಲ ಇವೆ
ಎಷ್ಟಿದೆ ಮನನ್ ಗೊತ್ತಿಲ್ಲ ನಮ್ ಸೋರು ಹೇಳಿದ್ದಾರೆ
ಹೌದಾ ನಮ್ಗೂ ಬೇಕಾದ್ರೆ ನೀವು ಫಸ್ಟ್ ಸೇರ್ಕೊಳ್ಳಿ ಆಮೇ ನಮ್ಗೂ ಸೇರ್ಸ್ಕೊಳ್ಳಿ ಸ್ವಲ್ಪ ನಮಗು ಹೆಲ್ಪ್ ಆಗೆ ಇವ ಯಾಕಂದೆ ಡಿಗ್ರ ಗ ತ ಬಂತ ಆಲ್ಮೋಸ್ಟ್ ಆಲ್ಮೋಸ್ಟ್ ಮುಗಿದಿದೆ ಒಂ ಒಂದು ಎರಡುತ್ತು ತಿಂಗಳುಗಳು ಸಮಯ ಅವಕಾಶ ಇದೆ ನಮಗ ಖಾಲಿ ಕೂತಿರ್ತೀವಿ ಮನಲಿ ಅದೇ ಒಂದ್ ಎರಡ್ ತಿಂಗಳ ಕೆಲ್ಸ ಮಾಡೋಣ ಅಂತ ಅವರ್ಕ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂಡ್ ಸಂಬಳ ಕೂಡ ಬರುತ್ತೆ
ಹೌದು ಯಾಕಂದ್ರೆ ಮನೇಲಿ ಕೇಳಕ್ಗಲ್ಲ ಬೇಗ ನನ್ ಹ್ಮ್ ಏನ್ ಮಾಡ್ತಾರ ವಯಸ್ಸಾಗಿದೆ ಹಾ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸ ಇದೆ ಾಗುತ್ತೆಮಗೆ
ಹಾ ನಾವೆಲ್ಲ ದುಡ್ದು ತಿನ್ನುವಂತ ವಯಸ್ಸು
ಏ ನಾ ಏನ್ ಮಾಡ್ದ ಬೇರೆ ಕೆಲಸ ಮಾಡ್ಬೇಕು ಕೆಲ್ಸ ಮಾಡಿ ಎಷ್ಟು ನಮ್ದಗೆ ಆದ ಸಂಭವನ್ನು ಬಳಸಿ ಎಷ್ಟು ಮನೆ ಎಷ್ಟು ಕೊಟ್ಟು ನಮ ಕೂಡ ಇನ್ಕಮ್ ಆದ ಆದ ಒಳು
ಇವಾಗ ಹೆಂಗ ಇ ಅ ಸಾರ್ ನಮಗ್ ಕೆಲ್ಸ ಮಾಡಿಷ್ಟನ್ ದುಡುಗತ ಎಂಬುದು ಸಾಧ್ಯನೇ ಇಲ್ಲ ದುಡ್ಡಿನಿಂದ ದುಡ್ಡುಗೊಸೋ ತುಂಬಾ
ಹೌದು ಹೌದು ಹಾಗೆ ಮಾಡ್ಬೇಕು ಹ್ಮ್ ಯಾಕಂದ್ರೆ ಈಗ ಯಾವ್ದ ನಲ್ಲಿ ಗೋಲ್ಡ್ ಲೋನ್ ಐತು ಏನೋ ಆಯತ ಅಲ್ಲಿ ಮಾಡ್ಬೇಕು ಇನ್ವೆಸ್ಟ್ ಮಾಡಿ ಕೆ ಸರ್